ಹಲೋ ಹಲೋ
ಊಟಾ ಆಯ್ತು
ಊಟಾ ಆಯ್ತಮ್ಮ ನಿಮ್ದು
ನಮ್ದ ಆಯ್ತ್ರಿ ಏನ್ ಮಾಡಾಕತ್ತರಿ
ಏನಿಲ್ಲಾ ನಮ್ದು ಈಗ ಜಷ್ಟ ಊಟಾ ಆಯ್ತು
ಹ್ಮ್ ಏನ್ ಸ್ಪೆಷಲ್ ಊಟಾ ಮಾಡಿರಿ
ಏನಿಲ್ಲಾ ಚಿತ್ರಾನ್ನ
ಹುಂ ಹುಂ
ನೀವು
ನಮ್ದೇನಿಲ್ಲ ರೊಟ್ಟಿ ಅನ್ನಾ ಸಾಂಬಾರ್ ಹ್ಮ ಎಲ್ಲಾ ಆರಾಮಿದ್ದಿವಿ ನೀವ್
ನಾವು ಆರಾಮ್ ಇದ್ದೀವಿ ಏನ್ ಮಾಡಾಕತರ ನಾದ್ನಿ ಎಜುಕೇಶನ್ ಏನಿಲ್ಲಾ ಸೆಕೆಂಡ್ ಇಯರ್ ಕಂಪ್ಲೀಟ್ ಆಯ್ತು
ಹಾ
ಇನ್ನಾ ರಿಸಲ್ಟ್ ಬಂದಿಲ್ಲಾ
ಹುಂ ಹುಂ ಏನ್ ಮಾಡ್ಬೇಕ ಮುಂದೆ
ಡಿಗ್ರಿ
ಬೇಕ್ರಿ ಹುಂ ಹುಂ
ಹುಂ ಡೈರೆಕ್ಟ್ ಡಿಗ್ರಿ ನೀನ
ನಮ್ದು ಬಿ ಎಸ್ ಸಿ ಫೋರ್ತ್ ಸೆಮ್ ಕಂಪ್ಲೀಟ್
ಫೋರತ್ ಸೆಮ್ ಹಾ
ಹಾ ಇವಾಗ ಫಿಫ್ತ್ ಸೆಮ್ ಬರಿಬೇಕ್ ನೆಕ್ಸ್ಟ್ ಎಕ್ಸಾಮ್
ಒಂದ್ ಸೆಮ್ ಗೆ ಎಷ್ಟು ಅಮೌಂಟು
ಅಮೌಂಟಾ
ಹುಂ
ಆರು ಸಾವಿರ.
ಆರು.
ಹಾ ಮತ್ತೆ ಕಡೇಕ ಎಕ್ಸಾಮ್ ಫೀಸ್ ಕಡೈ ಕತ. ಗು ಸ್ಕೂಲ್ ಗುರುಕುಲ್.
ಹ್ಮ್ ಹ್ಮ್ ಹ್ಮ್ ಇಲ್ಲಿ ಜ್ಞಾನಬಿಂದು ಕಡಿಮೆ ಅದ. ಜ್ಞಾನ ಬಿಂದು ಕಡಿಮೆ ಆದಾವ್ ಅಮೌಂಟ್.
ಜ್ಞಾನ ಬಿಂದಾ.
ಹ್ಮ್-
ಎಷ್ಟ ಅದ.
ನಾಕುವರಿ.
ಹ್ಮ್ ಅಂದ್ರೆ ಕಮ್ಮಿ ಆಯ್ತು.
ಹ್ಮ್ ಬಾಯ್ಸ್ಗೆಐದ ಅಂತ ಹೆಣ್ಮಕ್ಳಿಗೆ ನಾಲ್ಕು ಸ ನಾಲ್ಕವರೆ ಅಂತ ಹೇಳ್ದ.
ಹ್ಮ್ ಹ್ಮ್- ಅಂದ್ರ ಅಲ್ಲೇ ಮಾಡು ಸುಮ್ನೆ.
ನೋಡ್ಬಕ್ ಅದೇ ಮಾಡ್ಬೇಕಾ ಏನ್ ಮಾಡ್ಬೇಕಾ ಅಂತ ಯೋಚನೆ ಮಾಡಕತಿನಿ.
ಹ್ಮ್ ಈಗ ಡಿಗ್ರಿ ಮುಗ್ಸಿದ್ರೆ ಅಂದ್ರೆ ಯಾ. ಅ್ರ ಬರಕ್ ಬರ್ತಾವ ಈಗ ಸೆಕೆಂಡ್ ಪೀಯೂ ಮುಗಿದ ಕಂಪ್ಲೀಟ್ ಬರಕ್ ಬರ್ತಾವ ಯಾವದಾದ್ರೂ ಈಗ.
ಹ್ಮ್ ಹ್ಮ್ ಬರ್ತಾವ್ ಬಿಡು ಅಂದ್ರೆ ಮೂರ್ ವರ್ಷ ವೇಟ್ ಮಾಡ್ಬೇಕಲ್ಲ.
ಹಾ-
ಮೂರು ವರ್ಷ.
ಇವಗಂತ್ರು ಬಾಳ್ ಪೋಸ್ಟ್ ಬಿಟ್ಟಾರೆ ಎಲ್ಲಷ್ಟು.
ಹ್ಮ್ ಹಾಕಿದೇನೆ ಯಾವ್ದಾನ.
ಹ್ಮ್-
ಯಾವ್ಯಾವ್ದ್ ಆ.
ಪೊಲೀಸ್.
ಹ್ಮ್-.
ಹ-
ಪೊಲೀಸ್ ಐಟ್ ಬರ್ತದ.
ಹಾ ಬರ್ತದ.
ಹ್ಮ ಕಡಿಮೆ ಕೇಳಾರನಾ ಆಯ್ತ. ಆಯ್ತು ಹೆಣ್ಮಕ್ಳ ಕಡಿಮ ಇರ್ತದನ.
ಹಾ ಹ್ಮ್ ಫಸ್ಟ್ ಟೈಮ್ ಟ್ರೈ ಮಾಡ್ಬೇಕು. ನೆಕ್ಸ್ಟ್ ಟೈಮ್ ನೋಡ್ಬೇಕು ಏನಂದು ಏನಂದು ಛಲೋ ಮಾರ್ಕ್ಸ್ ಬಂತ ಅಂದ್ರೆ ಎಲ್ಲೆಂದೂ ಕೋಚಿಂಗ್ ಹೋಗಬೇಕು.
ಹ್ಮ್ ಹ್ಮ್ ಹ್ಮ್-
ಹ್ಮ- ನಮ್ ಕಡೆ ಅಂತ್ರು ಇಲ್ಲ ಎಲ್ಲಿ ಕೋಚಿಂಗ್. ಹಾ ಟ್ರೈನಿಂಗ್ ಅವ್ರೇ ಕರೀತಾರ ಒಂದೆರಡ ಎಕ್ಸಾಮ್ ಚಲೋ ಅದ್ ಅಂದ್ರೆ ಟ್ರೈನಿಂಗ್ ಅವ್ರೇ ಕರೀತ.
ಹ್ಮ್ ಹ್ಮ್-
ಹ್ಮ್ ಇವಾಗ ನೆಕ್ಸ್ಟ್ ಮೊನ್ನೆ ಎಕ್ಸಾಮ್ ಬರ್ದು ಬಂದಿದ್ದು.
ಯಾವ್ ಬರ್ಬೋದು.
ಇದು ಎಸ್ ಎಸ್ ಜಿ ಡಿ ಅಂತೇಳಿ ಅದೇ. ಎಕ್ಸಾಮ್ ಬರ್ ಬಂದಿತ್ತು ಅದ ರಿಸಲ್ಟ್ ನೋಡ್ಬೇಕಿನ.
ಅದೇ ಯಾವಾಗ್ ಬರ್ತದೆ.
ಹ್ಮ್ ಅದು ಆರ್ಮಿ ಎಕ್ಸಾಮ್. ಹ್ಮ್-
ಹ್ಮ್
ಎಲ್ಲಾ ಟ್ರೈ ಮಾಡ್ಬೇಕೂ ಇವಾಗೆಲ್ಲಾ ಎಕ್ಸಾಮ್ಸ್ ಮುಂದ್ ನೋಡ್ಬೇಕೂ ಏನಾಗ್ತದೆ ರಿಸಲ್ಟ್ ಬಂದ್ಮೇಲೆ ಗೊತ್ತಾಗ್ತದೆ
ನಿಮ್ ಫ್ರೆಂಡ್ ಎಲ್ಲಾ ಏನ್ ಮಾಡ್ಯಾರ
ನಮ್ ಫ್ರೆಂಡ್ಸ್ ಎಲ್ಲಾ ಇಂಜಿನಿಯರ್ ಮಾಡಾರ್ ಜಾಸ್ತಿ ಅಂದ್ರ ಮತ್ತೆ ನರ್ಸಿಂಗ್ ಮಾಡ್ಯಾರ್
ಹ ಅಕ್ಯಾ ಇನ್ನೊಬ್ಬರ ಯಾರ ನಿಮ್ ಫ್ರೆಂಡ್ ಎಲ್ಲ ಯಾವ ಊರಿಗೋ ಹೋಗ್ಯಾರಂತಲ್ಲ ಏನೋ ಜಾಬ್ ಮಾಡಕ ಆರು ತಿಂಗಳ ಏನು ಆರು ತಿಂಗಳ ಏನೋ ಆಂದಲ್ಲ ಯಾವ್ದ್ರಾಗ ಅಂದೆಲ್ಲ ಊಟ ಗಿಟ್ಟ ಎಲ್ಲ ಆ ಕಡೆ ಕೊಡ್ತಾರ ನಮ್ ಫ್ರೆಂಡ್ ಹೊಗಳ ನಾನ್ ಹೋಗ್ಬೇಕಂತಂದ
ಹ್ಮ್ ಹ್ಮ್ ಗೊತ್ತಿಲ್ಲ ಅಷ್ಟ ಯಾರಂತ ಕರೆಕ್ಟ್ ಗೊತ್ತಿಲ್ಲಷ್ಟ
ನೀನೇ ಹೇಳಿದ್ದಿ ಬಟ್ ಹೆಸರು ನೆನಪಿಲ್ಲ ಹೆಸರು ನೆನಪಿಲ್ಲ
ಹ್ಮ್ ನಡೀತೇನೆ
ಹ್ಮ್
ಹೋಗ್ಬೇಕ ಈಗೆಲ್ಲಾ ಎಲ್ಲ ಕಡೆ ದೂರ್ ದೂರ್ ಸ್ಟಡಿ ಮಾಡತಾರ ನಮ್ ಕಡೆನೆ ಕಮ್ಮಿ
ಹ್ಮ್
ಸ್ಟಡಿ ಮಾಡಕ್ ಎಲ್ಲಾದ್ರೂ ಸಪೋರ್ಟ್ ಆದ ಇವಾಗಿನ್ ಕಾಲಕ್ಕೆ
ಹ್ಮ್
ಬಟ್ ನೋಡ್ಬೇಕೂ ಎಲ್ಲಿ ಅಂತೇಳಿ ಯ ಕಡೆ ಸ್ಟಡಿ ಮಾಡ್ಬೇಕ ಏನಿಲ್ಲ ಅಂತಿ
ಹ್ಮ್ ಇಲ್ಲಾಂದ್ರೆ ಮನೆಗೆ ಕಲಿಬೇಕ ಏನಾರ ಏನಾರು
ಮನೆಗಂದ್ರ ಭೀ ಕಲೆಕ್ ಆಗಲ್ಲ ಅದು ಮೈಂಡ್ಸೆಟ್ ಚೇಂಜ್ ಆಗ್ತದೆ ಇಷ್ಟ ದಿನ ಸ್ಕೂಲು ಕಾಲೇಜ್ ಸ್ಕೂಲ್ ಹೋಗಿದ್ದ ಬೇರೆ ಮನೆಗೆ ಇರೋದೇ ಬೇರೆ
ಹ್ಮ ಅಂದ್ರೆ
ಮನ್ಯಾಗಷ್ಟ್ ಟೈಮ್ ಕರೆಕ್ಟ್ ಆಗಲ್ಲ ಎಲ್ಲಾದ್ರೂ ಕೋಚಿಂಗ್ ಹೋಗ್ಬೇಕಂದ್ರಿ ನೋಡ್ಬೇಕೂ ಕೋಚಿಂಗ್ ಬಿ ಬಾಳ ಕಾಸ್ಟ್ಲಿ ಅದಾವ ಈಗಿನ ಕಾಲಕ್ಕೆಲ್ಲ ಕೋಚಿಂಗ್ಸ್ ಅದಕ್ಕಾಗ ಬಿಟ್ಟಾಂಗ
ಬೇರೆ ಕಡೆ ಒಲ್ಲದ್ರೆ ಹೋದ್ರ ನಾಲೆಜ್ ಬರ್ತದೆ
ರಾಯಸ್ ಕಲಕ ಬೆಂಗಳೂರು ಅಂಗೇಳ
ಹ್ಮ್ ಹ್ಮ್ ಹ್ಮ್ ಹ್ಮ ಆಕೀ ಟೇಲರಿಂಗ್ ಕ್ಲಾಸ್ ಕಳ ಕಲಿಸ್ತಾಳ ಫೊನ್ನಾಗ ಅಂದ ನೋಡ ಆಕೀ
ಹಾ ಹ
ಅಕೆ ಎಲ್ಲೋ ಹೋಗಳ ಅಂದಲ್ಲ ಜಾಬ್ ಮಾಡಕ್ ಹೋಗಳ ಅಂದಿಲ್ಲ ಹ್ಮ ಅದೇ ಅದಕ್ಕನು ಹೋಗ್ಬೋದೇನೆ ಯಾರಾದ್ರೆ ಅಂದೆ ಆರು ತಿಂಗಳ ಏನು ಆರು ತಿಂಗಳ ಏನ್ ಅಂದಿಲ್ಲಾ
ಹ್ಮ್ ಹ್ಮ್ ಎಲ್ಲಿ
ಅದ ಎಲ್ಲೇ ಹೋಗಾರ ಅಂದ ಯಾವ ಊರು ಅಂದ ಬೆಂಗಳೂರು ಏನ ಎಲ್ಲೇ ಅಂದ ಮೈಸೂರ ಬೆಂಗಳೂರು ಅಂದ
ಹ್ಮ್ ಹ್ಮ್
ಏನ್ ಬರಲ್ಲ ನಲ್ಲ ಆನ್ಲೈನಗ ಕಲಸತಾಗೋ ಇದು ಒಂದ ಟೈಲರಿಂಗ್ ಏನು ಮೆಹಂದಿ ಮೆಹಂದಿ ಏ ನಂದಪಾ
ಹ್ಮ್ ಹ್ಮ್ ಇಲ್ಲ ವರ್ಕ್ ಹಾಕದ್ ಕಲಬೇಕಕ್ ಇವಾಗ ಅದೇ ಬಾಟ್ರ ಎನ್ ಆ್ತಿ.
ವರ್ಕ. ಈ ಕಲಿಬೇಕು ಏನು ಒಂದ್ ಕಲ್ತ್ ಒಂದು ಒಂದ್ ಕಲ್ತ್ ಒಂದು್.
ಹ್ಮ್ ಇಲ್ಲಿ ಸುರ್ ಇಲ್ಲಿ ಕಲ್ಸ್ತಾರಂತ ಸುರ್ಪುರ್ ಒಳಗೆ ರಂಗಂಪೇಟೆ ಒಳಗೆ. ಟೇಲರಿಂಗ್ ಬಿ ಅದು ಬಿ ಫ್ರೀ ಅಂತ ಹೇಳ್ತಾರಲ್ಲ.
ಯಾರಂದ್ರೀ.
ನಂಗ ಯಾವಾಗ ಯಾರು ಅಂದ್ರು.
ಕೇಳ್ಬೇಕು.
ಅಷ್ಟ್ ಕೇಳಿಲ್ಲ.
ಫ್ರೀ ಅಂದ್ರೆ ಕೇಳ ಕೇಳಿ ನೋಡ್ಬೇಕಕ್ ಹೋಗ್ಬೇಕಕ್ ಹ್ಯಾಂಡ್ ವರ್ಕ್ ಅದ ಆಕದ.
ಕೇಳ್ಬೇಕಾಗ್ತದ ಕರೆಕ್ಟ್ಾಗಿ.
ಪೂರ್ವಾಗಿ ಇತ್ತು ಕೇಳ ಬಂದಿದೆೆ ಅಂದ್ರಲ್ಲ ಅಮೌಂಟ್ ಕಟ್ಬೇಕು.
ಹ್ಮ-
ಎಲ್ಲ ಮೆಹಂದಿ ಇಿದ ಬ್ಲೌ . ಟೈಲರಿಂಗ ಪ ಪಾರ್ಲರ್ದು.
ಹ್ಮ್- ಇವಾಗತ್್ರ ಟ್ರೆಂಡ್ ಅಂತ್ರ ಪಾರ್ಲರ್ ನಡತದ ಬಟ್. ಅ ಪಾರ್ಲರಿ ಟ್ರೈನಿಂಗ್ ಹೇಳ್ತಾರಂತ.
ಫ್ರೀನ.
ಫ್ರೀ ಇಲ್ಲ.
ಅಲ್ಲಿ ಎಷ್ಟು ಐತೆ ಒಂದು ಒಂದ್ ತಿಂಗಗಳಿಗೆ. ಆರ್ ಸಾವಿರ ಏಳು ಸಾವಿರ ಕೊಟ್ಟ ಹೋಗಬೇಕಕ್ ಅದಕ್ಕ.
ಹ್ಮ್ ಹ್ಮ-
ಇಲ್ಲ ಯಾರೋ ಕಲಸ್ತಾರಂತ ನೀಸರ್ಗಪ್ಪಾರ್ಲ ಅಂತಾರ ಯಾರ ಕಲಸ್ತಾರಂತ.
ಕಾಲೆ ಬಗ ಅತ ಬಿ.
ೆ ಒಂದ ಕಲ್ತ್ ಒಂದನ ಮೈಂಡ್ ಸೆಟ್ ಕರೆಕ್ಟ್ ಅ ಅಂದು ಕಡೆಲ್ಲ .
ಹ್ಮ್ ಇಲ್ಲ ವರ್ಕಿಂಗ್ ಕಲಿಬೇಕು ಇವಾಗ. ಆರ್ಡ್ರ ಮಾಡ ಇಂತ ತರ್ಸೀಿನಿ. ಹ್ಮ್ ಎಲ್ಲ ಆರ್ಡರ್ ಮಾಡಿ ನಾವವು ಬಂದಿಲ್ಲನ. ಅವೇ ವರ್ಕ್ ಹಾಕದ ಅದ ಎಲ್ಲದ್ದು. ಪ್ಲೇಟ್ಸು. ಅವೆಲ್ಲ ಏನು ಸೂಜಿ ದಾರ.
ನೀ ಆರ್ಡ್ರ ಮಾಡಿದ್ದು ಬಂದಿರ್ತಿೀವತ್ತ.
ಕ್ಯಾನ್ಸಲ್ ಮಾಡಿದ್ದ.
ಕ್ಯಾನ್ಸಲ್ ಏನ್ ಮಾಡಿಲ್ಲ ಸಾಯಂಕಾಲ ಬರ್ತನ್ರಿ ದೇವಕೇರಿ ಬರ್ರಿ ಅಂದೆ.
ಹ್ಮ್-
ಬರಲ್ಲಂದರುೂ.
ಹ್ಮ್ ಹ್ಮ್-
ನಾ ಸಾಯಂಕಾಲ ಸುರ್ಪುರ್ಕ್ ಬರ್ತತವ್ರಿ ಅವಾಗ ತೊಂತಿನ ಅಂದ ಒಂದ್ೇಲೆ ಕಾಲ್ ಮಾಡ್ರಿ ಅಂದ್ರ. ನಾ ಹೋಗಲಿಲ್ಲಾ ನೀವು ಓದಿ ನಂಗೆ ನೆನ್ಂತ ಆಗ್ಲಿಲ್ಲ.
ಹ್ಮ್ ನಾವ್ ಓದ್ನಲ್ಲ.
ಹೋದ ಅದೇಂದೆ ನನ್ಪಿಲ್ಲನಗೆ.
ಹ್ಮ್ ಹ್ಮ್-
ಆಮೇಲೆ ಈಗ ನೆನ್ಪ ಆಯ್ತ ನೋಡ.
ಹ್ಮ್ ಆಯ್ತ ಅಂದ್ರೆ ಕ್ಯಾನ್ಸಲ್ ಆಗಿರ್ತದ.
ಕ್ಯಾನ್ಸಲ್ ಓ ಟಿ ಪೀ ಹೇಳೋತನ ಎಲ್ಲಿ ಕ್ಯಾನ್ಸಲ್ ಆತದ ಹೇಳ.
ಯಾ ಅಂದ್ರ ಬಿ ಕ್ಯಾನ್ಸಲ್ ಮಾಡ್ತಾರ ಅವ್ರ.
ಏನ್ ಮಾಡ್ತಾರೆ ನೋಡ್ಬಕ್ ನಾಳೆ ಕಾಲ್ ಮಾಡಿ.
ಹ್ಮ್.
ಎರಡು ಮಾಡಿದ್ದೆ ಎರಡ್ ಎಡ ಎರಡರ್ಗ ಯಾವ್ದ್ ಬಂದದ ಗೊತ್ತಿಲ್ಲ. ಅಕಿ ಶಾಂತ ಸಣಮ್ದ ಅಕಿ, ಸಾಲಿ ದೊಡಪ್ಪ ನೇಣ್ತಿನು ಅದು ಇದು ನತ್ತ ಆರ್ಡರ್ ಮಾಡ ಅಂದಿದ್ಲಾ.
ಹ್ಮ್, ಹ್ಮ್
ದೇವ್ರರಿಗೆ ವರಮಹಾಲಕ್ಷ್ಮಿ ಪೂಜಕ.
ಹಾ ಹಾ.
ಅದನ್ನು ಮಾಡಿದ್ದೆ ನ್ ಅದು ಬಂದಿತ್ತ ಇದು ಬಂದಿತ್ತ ಗೊತ್ತಿಲ್ಲ. ಒಟ್ಟ ಪಾರ್ಸಲ್ ಬಂದಂದ್ರಿ ಅಂತ ಹೇಳಿದ್ರ ಹೌದು ನಾನು ನೋಡಿಲ್ಲ. ಮಿ ಮೀಶೋದಗ ನೋಡಿಲ್ಲ.
ಹ್ಮ್ ಹ್ಮ್.
ನಡೀತ್ ಯಾವ್ದಾದ್ರು ಬರ್ಲಿ ನೋಡಮ್ ಡ್ರೆಸ್ಸೇ ಬರ್ಲಿ ಚಲೋ ಇತ್ತ ಅಂದ್ರ ತಗೋಮ್.
ಡ್ರೆಸ್ ಅನ್ ಟಿ ಶರ್ಟ್ ಏನ್ ಆರ್ಡರ್ ಮಾಡಿದ್ದಲ್ಲ.
ಹ್ಮ್ ನಾನ್ ಮಾಡಿ ಇನಾ ಬಂದಿಲ್ಲ ನಂದು ಚೆಕ್ ಮಾಡ್ಬೇಕ.
ಹ್ಮ್ ಅಂದ್ರನು ಬೇಗ ಬಂತ್ ಬಿಡುದು ಏನ್ ಇತ್ತ.
ಅವೆಲ್ಲಾ ಬರ್ತಾವ್ ಅವು ಕಲ್ಯಕ. ಅವ್ರೇ ಪಿಕ್ಚರ್ಸ್ ಕೊಡ್ತಾರ ನಾವ್ ಜಸ್ಟ್ ಅದು ಫಿಲ್ ಮಾಡ್ಬೇಕು ಎಲ್ಲ ತುಂಬ್ಬೇಕ.
ಮತ್ ಅದ ಯಾವ್ದು ಲಿಂಕ್ ಹಾಕ್ ನೋಡಮ್.
ಹ್ಮ್ ಲಿಂಕ್ ಹಾಕ್ತಿನಿ.
ಡ್ರಿಂಕ್ ಹಾಕು ನೋಡಮ್ ಏನೇನ್ ಆದ. ಹಾ ನಾನ್ ಮಾಡ್ತೀನಿ ಹಾ.
ಅದೆಲ್ಲಾ ಕಲಿಬೇಕು ಫೋನ್ ಒಳಗೆ ಎಲ್ಲಾ ತೋರ್ಸ್ ಸರ್ ನಾವು ಫೋನಾಗೆ ಕುಂತ್ ಕಲಿಬಹುದು ಇಂಟ್ರೆಸ್ಟ್ ಕೊಟ್ಟ.
ನಾವನ್ ಮನೆಗ ಇರ್ತವಿಲ್ಲಾ ನೋಡಮ ಕಲೆಮ ಅಂತ.
ಹ್ಮ.
ಆಯ್ತತೊ ಮತ್ತ್ ಆಮೇಲ್ ಕಾಲ್ ಮಾಡ್ತ್ನಿ ಊಟ ಮಾಡ್ತ್ನಿ.
ಹಾ.